ಹಾ ನಾನ್ ಬಸು
ಹಾ ಆರಾಮ್ ನೋಡಪ್ಪ
ಹೂ ಹೂ ಏ ಮಾಡಕತ್ತ ಕಡೆ ಲ್ ಮೇ ಅಷ್ಟಲ್ದಾಗ ಇದಿವ ಲ ಒಳಗ ಗಿಡ ನಾಡಸಿ ನೋಡ ನಡ ಗ್ರೌಂಡ್ ಇರ್ತ್ ನೋಡು
ಹೂ ಹೂ ಹೂ ಹೂ
ಹೂ ಅದ್ರಾಗ ನೀಲಣ ನಿನ್ ಗಡ ಆಗ್ಯಾವ ನೀಲಣ್ ಹರ್ಕಕ್ ಬಂದಿ ಗಲಾಟೆ ಆಗ್ಯಾವ ಗೊಂಚಿ ಗೊಂಚಿನೆ ಆಗಿಬಿಟ್ಟು ಹೂ ನಾನು ನಮ ಫ್ರಂಡ್ ಮ್ಯಾಲ್ ಬಂದಿವಿ ಅರ್ಯಕ್ ಗಿಡದಾನೋ ತಿನ್ಬೇಕು ಯಾಕಂತ ತೊಳಗ ಬಿದ್ದು ಅಂದ್ರ ಇದಾಗಿರ್ತವ ಇದು ಆಗಿರ್ತವು ಡ್ಯಾಮೇಜ ಜತ ಹೌದಲ್ಲ ಅಲೋ
ಹಾ
ಕ ತಲ್ಲ ಬಸ್
ಹಲೋ
ಯತಲ್ಪಾ
ಹಾ ಕೇಳಳ್ ಏನನೆ
ಹ್ಮ್ ಕತ್ತಾ
ಎ ರೋಗಿ ರೀ
ನಮ ರೂಮ್ ಎಂ ಹುಡುಗರ ನಾವ್ ಬಂದ ಮ್ಯಾಗ
ಗುಡ್ಡಾದ ಅನ್ನಲ್ಲಿ
ಗುಡ್ಡನಕ್ಯ ನಾವವು ಹಾಸ್ಟೆಲ್ದಾಗ ಆಕ್ಯ ನಾವು
ಹಾ ಹಾ ಹಾ
ಗಿಡ ಹಾಕಿವವಿ ಗಂಜ ಗಂಜ ಏ ಆಗೆ ಸುಮ್ಮ್ ಅಂಗಡಿ ಇಡಬೇಕಕ್ಂತ ಮಾಡಿ ಸುಮ್ಮ್ ಹಂಗ ಹೊಗಡೆ ಮಾರಬೇಕಕ್ಂತ ಮಾಡಿರ್ಕೊಂಡ
ಹ ನಡೀತು ಬಿಡು ಅಂದ್ರ ಗೊಂಚ ಗೊಂಚಲ ಅಂದ್ರ ಹೆಂಗ್ ಹೆಂಗ್ ಹೆಂಗ್ ಮಾಡ್ಬೇಕಂತ ಮಾಡಿ
ಹ್ಮ
ಹೆಂಗ್ ಮಾಡ್ಬೇಕ ಅಂತ ಮಾಡ್ರಿ
ಹಂಗಂದ್ರ ಒಂದ್ ಸರ್ಕೊಂಡ ಹೋಗಿ ಗಾಡನ್ಯಾಗ ಮಾರಗಸ ಹತ್ರ ರೂಪಾಯಕ್ ಒಂದು ಒಂದು ಹ ಪಿ ಹತ್ತು ಹಣ್ಣುಗಳ ಹಕಂತ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮ ಲಾ ಬಲ್ಲ
ಲಾಭ ಅದಪೂಡ
ಹ್ಮ್ ಹ್ಮ್ ಮಾರಿ ಸ್ಟ್ ಆ ಈಕ ಬರ್ತ ಹ್ಮ್ ಮಳೆ ಯಾವ್ದಪ್ಪಾ ಹಂಗೆ
ಆ ಕಡೆ ನಿನ್ನೆ ಬಂದತ್ತೇ
ಹ್ಮ್
ನೀವು ಒಜ್ಜ ಬಂತ ಎಷ್ಟ್ ಗಂಟೆಲ್ಲ ಇದಾವಂತ
ಹಾಗದು ರಾತ್ರಿ ಹನ್ನೆರಲಿಂದ ಆಗ್ಯ ಸ್ವಲ್ಪ ಹಾಗ್ಯದ ಒಂದ್ ಲೆಕ್ಕದಾಗ ಆಗ್ಯದ
ಹಾ ವಜ್ಜೇನಿಲ್ಲ
ಹಟ್ಟ್ರಾಗ ಆಗ್ಯದ
ಹ್ಮ್ ಹ್ಮ್ ಈ ನಮ್ ಮೂರ ಕಂಟಿನ್ಯೂ ಬರಾಕತ್ತದಂತಪ್ಪ ಹ ಅಂದ್ರು ಪಫೋನ್ ಹಚ್ಚಿದ್ದೆ ಅವರು ಅದಾರಲ್ಲ ಯಾರು ರೇವಣ್ ಸಿದ್ಧಾಂತ
ಹ್ಮ ಹ್ಮ
ಹಚ್ಚಿದಿದ್ದಪ್ಪನು ಮಳಿ ಅಕಡೆ ಮಂಚೆ ಅಂತಂದ
ಹ್ಮ್
ಏನ ಇಲ್ಲಪ್ಪ ಸುಮ್ನೆ ಜಸ್ಟ್ ನಾರ್ಮಲ್ ಮಳಿ ಮೈತ ಅಷ್ಟೆ ಬಂದು್ಹೋಯ್ತಂತ ನಾನಂದ ಎಲ್ಲ ಮತ್ತೆ ಇಲ್ಲ ಏನು ಇ ಮಳಿ ಬರಕತದ ಎಸ್ ಕಂಟಿನ್ಯೂ ಆಯ್ತ ಈ ಸ ಜಟ್ ಜಟ್ಟಿ ನಿಂತವ
ಹ್ಮ್ ಹ್ಮ್ ಹೌದಾ ಅಷ್ಟ ಮಾಡನಪ್ಪಾ ನಿಮ್ದ
ಅದೇ ಮಾಡ್ಬೇಕಂತ ಹೊಂಟಿದ್ದೆ ನಿನ್ಫಂದ್ ಬಂತನ
ನಾನ್ ನಷ್ಟ ಮಾಡಿ ಹೊರ್ಗಡೆ ತಿರಾಕಚ್ಚ ಸುಮ್ಮ್ ಹಂಗ ಹ ಹಣ್ಣು ಗಿಡಗಳು ಹ್ಮ್ ಮಾನ್ ಕ್ರಿಕೆಟ್ ನ ಅಷ ಇ ಮಾನ್ ಕ್ರಿಕೆಟ್ ನಡೆಸಿದ್ರಂತೆಲ್ಲ ಎನರ್ಜಿ ರುಪ್ ನಿಮ್ ಗ್ರೌಂಡ್ ಈಗ ಬಾರಿ ಬಾಳ್ ಊರಿನ ಪ್ಲೇಯರ್ಸ್ ಬಂದಿದ್ರು ಅಂತ ಚೆನ್ನಾಗ್ ಆಟ ಆಡಸಿದ್ರು ಅಂತಲ್ಲ ನಿಮ್ ಸೈಡ್ ಎಮ್ ಎಲ್ ಎ ಗಳು
ಹ್ಮ್ಮೇಲೆಲ್ಲ ಇದಿದ್ದ ಚಲೋ ನಡ್ಯಾಕ್ ಆತದ
ಫ್ರೈ ಜನ ಏನ್ ಇಟ್ಟಿದ್ನನಪ್ಪಾ
ಫಸ್ಟ್ ಪ್ರೈಜ್ ಅದ ಏನ್ ಗೊತ್ತಿಲ್ಲಪ್ಪಾ ನಾ ನಿನ್ನೆ ಬಂದೇನ ಆಶುಲ್ಕಾ ಹ್ಮ್ ಎಕ್ಸಾಮ್ ಇತ್ತಾ
ಹ್ಮ್
ನಿನ್ನೆ ಬಂದೆ ನಾನುಲ್ಲಕ್ಕ ಬೇಸರಾಕತ್ ಮರ ನಾನು
ಒಬ್ಬನೇ ಆದದಿನಲ್ಲಾ ಹ್ಮ್ ಒಬ್ಬನ ಆತಿನಲ್ಲಾ ಹುಡುಗರ ಅಂತ ಪರ ಪರಿ ಪರಿಚಯನ ಇಲ್ಲ ಬಾಳ
ನಿಮ್ ದೋಸ್ತ್ರ ಯಾರಲ್ಲೋ ದ್ಯಾಮಣ್ಣ ಬಸ್ ಯ ರವಿ
ಊರಿಗೆ ಹೋಗ್ಯಾರ ಅವರು ಉರಿ ಹ್ಮ ಉರಿ ಹೋಗಾರ ಅದಕ್ಕ ಇದರ ನಡಚತ್ ಬಿಡು ಅದ ನಾನ ಆ ಹ್ಮ್ ನಾನೇ ಹಚ್ಬೇಕಂತ ಮಾಡಿದ್ದೆ ನಿಂದ ಒ
ಹ್ಮ ಹ್ಮ್
ಊರಿಗೆ ಬರೋದ ಯಾವಾಗೆ
ಬರ್ತೀವಿ ನೊ ಒಂದ್ ವಾರದಾಗ ಬರ್ತನಿ ಸ್ವಲ್ಪ ಹೊಲ್ದ ಕೆಲ್ಸ ನಾನು ಈ ಬಿತ್ತವಿ ಸ್ವಲ್ಪ ಹ ಗೊಬ್ಬ್ರ ಹಾಕ್ಬೇಕಂತ ಮಾಡಿ ಮಳೇನ ಆಯ್ತಲ್ಲ ಸ್ವಲ್ಪ ಗೊಬ್ಬರ ಹಾಕಿದಂದ್ರೆ ಸ್ವಲ್ಪ ಎದ್ದ್ ಬತವ ಮ್ಯಾಗ ಬೀಜ
ಹ್ಮ
ಅಕ್ಕ ಗೊಬ್ಬ್ರ ಯಾವತ್ ಒಬಕ್ ಬಸ್ಸು ನೀವ್ ಹಾಕಿರಲ್ವಾ ವಾದಾರ್ಸಹ ಚಲೋ ಬೆಳದಿರ ಅಂತಂದ್ರ ಅತ್ತಿ
ಏ ಇಲ್ಲ ಮ್ರೆ ನಮಗೂ ಅಷ್ಟಂಗ ಗೊತ್ತಿಲ್ಲ ನಮ್ ಅಣ್ಣಗ ಗೊತ್ತು ನಮ್ಮ್ ಅಣ್ಣ ತೊಂಬರ್ ತರ ರೊಕ್ಕವರಿಗೆ ಇರ್ತದಲ್ಲ ಎಲ್ಲ ಅವ್ರಗ ಗೊತ್ತು ನಮ್ಗ ಏನ್ ಗೊತ್ತಿಲ್ಲ ಅಷ್ಟಂತ ಹ್ಮ್ ನೀವ ಏನ್ ಹಾಕ್ ಎಷ್ಟ್ ಪಾಕೆಟ್ ಹಾಕ್ ಮೈಗ್ ಮಳೆ ಬರಾಕತದ ಮ್ರರಿ ಆಾಕಿ ಏನ್ ಮಾಡ್ತಿ
ನಾವು ಮಳಿ ಮೊದ್ಲ ಮೊದ್ಲ ಮಳಿಗೆ ಹಾಕಿವವಿ ಎಂದು ದಿನ ಆಗಿಂದ ಎಂಟು ದಿನ ಆಗಿಂದ ಮಳಿ ಬಾರ್ದದ ಈಗ ನಮ್ಗೆ ಎಲ್ಲಾ ಬೆಳಿ ಮ್ಯಾಗ ಬಂದವ ನಾವು ಸ್ವಲ್ಪ ವಾತಾವರಣ ಓಡ ಆಕ್ತಿವಿ ಗೊತ್ತಾ
ಹಾ ಹೌದು ಕರಯಬ ಬಿಡು ಅಲ್ಲ ಮತ್ ಮಳೆ ಬಂತಂದ್ರೆ ಸುನೆ ಲಾಸ್ ಆಗತ್ತ ಅಂತ ಹೇಳಕತ್ತಿ ಅರ್ಕೊಂಡ್ ಹೋಗಬಿ ಮಣ್ಣ ಒಡ್ಡ ನಿದ್ರಲಲ್ಲಗನ್ ಗೊಬ್ಬರನ್ರ
ಹ್ಮ್ ಹ್ಮ್ ಅದು ಬರ ಬರ್ರ
ಇನ್ನ ಎರಡ್ ದಿನ ಮಳ್ಳೆ ಆದಂತ ತನಕತ್ತಾರ ಅದ ಕೇಳಕತ್ತಿದ್ ನೋಡ್ರಿ ನಿಮ್ಗೆ ಅನ್ಕೂಲ ನಿಮ ಯಾಕ ನಿಮ್ಲ್ದ ಹೆಂಗ ನಮ್ ಗೊತ್ತಿರಲ್ಲ ಹೆಂಗವೇ ಹ್ಮ್ ಹ್ಮ್ಕ ಲಾಸ್ ಆಗ್ಬಾರ್ದಲ್ಲ ಹ್ಮ್ ಆಕಾರ್ ನಾಕಕ್ ನಾಕಕ್ ಸಲ ಆಗ್ತಾರಂತ ಈಗ ನೀವು ಇನ್ನ ನಮ ಇನ್ನ ಬಿತ್ತಲ್ಲ ಇನ್ನ
ರಮೇಶ್ ಅವ್ ಹೆಂಗಂದ್ರ ಸ್ವಲ್ಪಿಂಗ ಇಡ ಅ್ರ ಒಬ್ಬ ಹಿಂಗ ಇ ಮಾಡ್ಕೊಂಡ್ ಅಂತತಬಕ್ ಕಗ್ಗ ಕಗ್ಗ ಇರ್ತ ಹಾ
ನಾ
ಕಡೆ ಕಡೆ ನೀಲ್ಲಣ್ಣ ನಿಂದುವ ಹಿಂಗ ಸೋಲ್ಪರ್ಕಕ್ ಹೋದ್ರ ಮು ಹಿದ್ರ ಅರಿಬೇಕ ತಾವೇ ಅಂತ ಹೊರ್ಕೊಬ ಹಣ ಬಾರಿ ರ್ತ ಟೆಸ್ಟ್ ಬರ್
ಹ್ಮ್ ಹ್ಮ್ ಹ್ಮ್ ಎಲ್ಲಿ ಎಲ್ಲದ್ರಿ ಇವಾಗ
ಇಲ್ಲಿ ಇದು ಹೊರಗಡೆ ಮ್ಯಾಲ ಬಂದಿವ ನಮ ಹಾಸ್ಟೆಲ್ ಮ್ಯಾಗ
ಹ್ಮ್
ಹ್ಮ್ ಗ ದೊಡ್ಡದದ
ಏ ಇದು ಎಲ್ಲಿ ನಿಮ್ಮ್ ಆಶ್ರಮಿ ಆಗೈತಿಲ್ಲ ಅದೇ ಗಿಡಾನ
ಹ್ಮ್
ನಾನ್ ನಿನ್ ಮಾಡಿ ನೋಡ ನನ್ಗೆ ಒಂದು ಕಂಡ ಇಲ್ಲಪ್ಪಾಗ
ಹೌದು ಕತ್ಲಾಗಿದ್ರಲ್ಲ ಅವತ್ತ ಅದು ಬೇರೆ ಎಣ್ಣೆ ಹೊಡಂತ್ರಿ ನೀವ
ಹಾ
ಹ್ಮ್ ಸ್ವಲ್ಪ ಇದಾಗಿತ್ತಲ್ಲಾ ನೀವು ಬದಕ್ ಹೋಗಿ ನೀ ಕೇಳ್ದನಿ ನನ್ಗೆ ಏನಂತಂದ್ ಬ ಆಲಮ್ ಗಿಡ ಎಲ್ಲ ಅಂತಂದ ಇವವ ಎಣ್ಣೆ ಹೊಡ್ದಾನೆ ಯಾಕಂತ ನಾ ಸುಮ್ನೆ ಅಟ್ಟ
ಇಲ್ಲಾಂಗ ಗಾಡಿ ರಾತ್ರಿ ರಾತ್ರಿನೇ ಗಾಡಿ ಲೋಡ್ ಮಾಡ್ಕೊಂಡ್ ಬರ್ತದಿಲ್ಲಾಂದ್ರೆ
ಹ್ಮ್ ಅದು ನೀರ್ ಹಣ್ಣಿನ್ ಗಿಡ ನೀ ಬಾದಾಮ ಗಿಡ ಅಂದ ಬಿಟ್ಟೆ ಅದಕ್ಕೆ
ಹ ಏ ನನ್ಗ್ ಗೊತ್ತೇಲ್ಲ ಹೌದು ಎಲ್ಲಿ ಮತ್ತ ಕಂಡ್ವಲ್ಲ
ಹ್ಮ್ ಹ್ಮ್ ಹ್ಮ್ ಹಲೋ ಕವತಲ್ಲ ಬಸ ಹಲೋ
ಗಾಲಮಚ
ಕ ತಲ್ಲ ಹಲೋ
ಕೇಳ್ತಯಪಾ ಕೇಳ್ತಿಲ್ಲ
ಹಾ ಕೇಳಕ್ಯ್ತಿು ಇವಾಗ ಕೇಳಕ್ಯ್ತ ನೋಡು
ಹ್ಮ್ ಹ್ಮ್ ನಟರಕ್ ಒಂದು ಬರಲ್ಲ ಪಾಗ ಉದ್ಯೋಗ ಜೀವೋ ಏನ್ ನಡರ್ ಕಮ್ಮಿ ಏ ಹಾಕ್ಲಾ ಇಲ್ಲಿ
ಅದು ಪ್ರೈವೇಟ್ ಕಂಪನಿ ಅದು ಪ್ರೈವೇಟ್ ಕಂಪನಿ ಅದಲಾ ಹಲೋ
ಇ ಹ ಹ
ಏಟ ಎಲ್ಲ ಮುಂಗ ಸರ್ಕಾರಲಿಂದ ಅಗ್ರಿಮೆಂಟ್ ಮಾಡಿಕಂದ ಏರ್ಟೆಲ್
ಹ್ಮ ಹ್ಮ್
ಅದಕ್ಕ ಅವರು ಏಟಲ್ದರ್ ಎಲ್ಲ ತಲನ ಹಾತಾರ ಇವತ್ತು ಜೀವೋದವರು ಅಗ್ರಿಮೆಂಟ್ ಮಾಡ್ಕೊಂಡ ಯಾಕಂದ್ರ ಅಂಬಾನಿ ಅಂತದ
ಹ್ಮ್ ಹ್ಮ್ ಹ್ಮ್
ತಾನೇ ಸ್ವಂತ ತಂದೆ ತಗಾಡ ಅದ್ ಬಿಸ್ನೆಸ್ ನಾಾಸ ಆದ್ರ ಚಿಂತೆಕಲ್ಲ ಬಂದ ಚಿಂತೆ ಇಕ್ಕಲ್ಲ ನಾ ಇದ್ದಲ್ಲಿ ಆಗ್ತೀನ ಅಂತ ಹೇಳ್ತ ನಾವು ಬರೇ
ಹ್ಮ್ ಹ್ಮ್ ಹ್ಮ್
ತ್ತಲ್ಲ ಆಗ್ತನಟೆ ನಮಗ ಇಲ್ಲಿ ಬರಲ್ಲಪ್ಪಾ
ನಿಂದ ಜೀವಧಾನ ಹಟಲ್ಲ ನಿಂದ
ನಾ ಏಟಿ ಎಲ್ ಮಾಡಸಬ ಬಿಟ್ಟನಿಲ್ಲಿ ಕಿ ಕಿರಿ ಬೇಡ ಅಂತ ಹೇಳ
ಹ್ಮ್ ಹ್ಮ್ ಎಡ್ತೋಳ ಐಗ ಹ್ಮ್ ನಂದು ಜೀವ ಆದ ಮರ ನಾನು ಮಾಡ್ಸ್ಬೇಕಕ್ ಪ ಹಿಂಗ ಅದ್ರ ನಡಿಯಲ್ಲ ಹ್ಮ್ ಬೆಂಗ್ಳೂರಾಗ ಏಟಲ್ಲ ಈಗಂತಲ್ಲ ಬೆಂಗ್ಳೂರಾಗ ನಂಗೆ
ಹ್ಮ್
ಹ್ಮ್ ಎಲ್ಲತ್ತಲ್ಲ ಹೆಂಗಗೆ ಆಗತಿ ಪ ನಡ್ರ ಬ
ಅದು ಅದು ಬರಲ್ಲ ನೆಟ್ವರ್ಕ್ ಬಾಳ ಹ್ಮ್
ಅಂದ್ರ ಏನ್ ಆರಾಮಲ್ಲಲ್ಲ ಹ್ಮ್ ತೇಲ ಹ್ಮ್ ನಾವವು ಓಡಾಮ ಇದೀನಿ ಹ್ಮ್ ಎಲ್ಲ ತಿನ್ಪಾ ನೀನ
ಹ ಯ ಪಾರ್ಸಲ್ ಕಸ ಎಲ್ಲಾ ಪಾರ್ಸಲ್ ಕಸ ಮನ ಅಣ್ಣ
ಹಣ್ಣ ಎದರಾಗಿ ಇಟ್ ಕಳಸ್ತಪ ಪರ್ಸಲ್ ಯ ಬರ ಊರಿರಿಗೆ ಯ ಬರಾನೀ ಹಾ ಒಂದ ಸ್ತೋಭ ಹೊರಕೂತ ಮತ್ತೆ ಅಕ್ ಬಸಿ ಆ ಹಲೋ ಹಲೋ ಪ್ರಬ ಹಲೋ